ಹಾ ಆರಾಮಾಮಾ
ಆರಾಮ್ ನೋಡೋಣ ನೀವ ಅರಾಮಣ
ಹ್ಮ್ ಆರಾಮವ ನೇಡಮ್ ಎಲ್ಲರ ಆರಾಮಾರ ಅಣ್ಣವರು ಹುಡುಗ್ರು
ಹ್ಮ್ ಆರಾಮಾದದಾರ ನೋಡೋಣ್ಣ ಅಣ್ಣಾನು ಡ್ಯೂಟಿಗ್ ಹೋಗ್ಯರಣ ಆರ್ ಗಂಟಕ್ ಬರ್ತಾ ಹ್ಮ್ ಮಕ್ ಟ್ಯೂಷನ್ಗೆ ಹೋರಣ್ಣ ಆ ಕರ್ಕೊ ಬಾರಾರಣ್ಣ ನೀವ್ ಆರಾಮಿದೀರಣ ಮಗೆ ಎಲ್ಲಾರೂ
ಎಲ್ಲಾರ ಆರಾಮವ ನೋಡಮ್ಮ
ಹ್ಮ್ ಏನ್ ಮಾಡಕತ್ತ ಅಣ ಇವಾಗ ಚಾ ಆಯ್ತಾ
ಹ್ಮ್ ಆಯ್ತು ಮೇಡಮ್ ನಾವ ಈಗ ಡೂಟಿಗೆ ಬಂದಿವವಿ ಆರ್ ಗಂಟೆಗೆ
ಎಷ್ಟೊತ್ನಾಗಣ್ಣ ಡ್ಯೂಟಿ
ಹ ಹೌದು ಇವತ್ತು ಇಲ್ಲಾದ್ರೆ ನೈಟ್ೇ ಇತ್ತಮ್ಮ ಇವತ್ತು ಬೇರೆ ಇನ್ಸ್ಪೆಕ್ಷನ್ ಇತ್ತ ಅಂತ ಹೇಳಿ ಟವೆಲ್ ಅವವರ್ ಡ್ಯೂಟಿಯ ಅವ
ಹೌದಣ್ಣ ಏನ್ ಕೆಲ್ಸ ಮಾಡ್ತೀರಣ ನೀವು
ನಾವವು ಹಾಸ್ಪಿಟ್ಲ್ ಆಗ ಮಾಡ್ತೇವಿ ನೋಡಮ್
ಆಾಸ್ಪೆಟ್ಲ್ ಒಳಗ್ ಮಾಡ್ತರಣ ಹ್ಮ್ ಇರೋದಲ್ಲಣ್ಣ
ಕಾರಣಲ್ಲೋ
ಕರ್ನೂಲ್
ಸ್ರೀ ಇದು ನೋಡಿನಿಲ್ಲ ಶ್ರೀಶೈಲ್ಕ್ ಹೋೋಗ ದಾರಾಗ ಬರ್ತದಲ್ಲಮ್ಮ
ಹ ಶ್ರೀಶೈಲ್ ನೋಡಿಲ್ಲಣ್ಣ ನನ್ ಲಾಸ್ಟ್ ಮಂತ್ ಇಗ ಬಂದಿಲ್ಲ ನ ಮಂತ್ರಾಲಯ ಅಷ್ಟೇ ನೋಡಿನು
ಮತ್ತೆ ಮಂತ್ರಾಲಯಗಳಿಂದ ಆ ಕಡೆ ನಮ್ ಓನ್ ವಿಲೇಜ್ ಸನೀಪ್ ಆತದ ಮಂತ್ರಾಲಯಿಂದ ಈ ಕಡೆ ಎರಡು ತಾಸಸ್ ಆಗ್ತದ ಅಷ್ಟೇ
ಹೌದಾಣ ಅಣ್ಣ ನಿಮ್ ಸ್ವಂತ ಊರು ಯಾವ್ದಣ್ಣ
ಸ್ವಂತ ಊರು ಆದನ್ ಬಲ್ಲಿ ಬಲ್ಯಕಲ್ಲ ಅಂತ ಹೇಳಿ ಮಂತ್ರಾಲಯಗೆ ನಮಗ್ ಮೂವತ್ ಬರ ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ನೋಡಮಗೆ
ಮಂತ್ರಾಲಯ ಮೂರು ಇಪ್ಪತ್ತೈದು ಮೀಟ
ಹ್ಮ
ಹಾ ಹಾ ನಾವವು ಅಂದ್ರೆ ಮಂತ್ರಾಲಯ ಬಂದಿವವಣ್ಣ ರಾಘೇಂದ್ರ ಸ್ವಾಮಿ ಮಠ ಒಂದ ನೋಡೀ ನೋಡ ಅಂದೇ ನೋಡವಿ ಕಡೆ ಹೋಗಿಲ್ಲ ನಾವು ಅಂದ್ರೆ ನಮ್ಮ್ ಮನ ಹೋಗ ಮಂತರ ಹೋಗಿಲ್ಲಣ್ಣ ನಮ್ಮ ಅಣ್ಣ ನಮ್ ಫ್ಯಾಮ್ಲಿ ಒಳಗೆ ಅವರೆಲ್ಲಾ ಹೋಗ್ ಬಂದಾರಣ್ಣ
ಹೌದ ಶ್ರೀಶಲ್ಕ್ ಹೋಗೋದಾರಾಗಕ್ ಕಡ್ಿದ್ದ ಹೋದ್ರುನು ನಿಮ್ ಕರ್ಟಕದ ಬಂದ್ರೆ ಕನ್ಫರ್ಮ್ ಶ್ರೀಶಲ್ ಟತ್ ಆಗದ ಇದು ಕರ್ನೂಲ್ ಟಚ್ ಆಗ್ತದ ಶ್ರೀಶಲ್ಕ್ ಹೋದ್ರೆ ದೇವಸ್ಥಾನ ಎಲ್ಲ ಚಲೋ ಅದ್ ನೋಡಮ್ಮ ಜ್ಯೋ ಜ್ಯೋತಿರ್ಲಿಂಗ ಅಲ್ಲ ಅದು
ಹೌದಣಣ್ಣ
ಹ್ಮ್ ಎರಡ ಆಾವಲ್ಲ ಜ್ಯೋತಿ ತ್ತಿರ್ಲಿಂಗ ದೇವಿಯವ ಶಕ್ತಿ ಪೀಠ ಬ್ರಹ್ಮರಾಂಬ ದೇವಿ ಅಂತ ಹೇಳಿ ಎರಡಾವದಕ ಫೇಮಸ್ ಅಲ್ಲಿ
ಹೌದಣಣ್ಣ ನೀವ್ ಅಲ್ಲೇ ಹೋಗ್ತೀರಣ ಸಮೀಪ ಆಗತ್ತಣ
ಹಾ ಓತಿೀ ನಮ್ಗ ನೂರ ಅರವತ್ತು ಕಿಲೋಮೀಟರ್ ಆಗ್ತದ ಸಮಿಪ ನಲ್ಲ
ಅರವತ್ತು ಕಿಲೋಮೀಟರ್ ಆಗತ್ತಣ್ಣ
ನೂರ ಅರವತ್ತು
ನೂರ ಅರವತ್ತಣ್ಣ ನಿಮ್ಗು ಲಾಂಗ್ ಆಗಲ್ಲಣ್ಣ
ಹ ನಮ್ಗಲ ಹಂಗದ
ಹ್ಮ್ ಅಂದ್ರೆ ನಮ್ಗೂ ಫುಲ್ ಲಾಂಗ್ ಆಗ್ಬಿಡುತ್ತೆ ಇಲ್ಲಿಂದ ಬರ್ಬೇಕಂತ ಅಂದ್ರೆ ನಮ್ದು ಕಡೆ ಮೊದ್ ಇದ್ದೀ ಇ್ಣೂರು
ಹ್ಮ
ಹ್ಮ್ ಮತ್ತೆ ಜಾಸ್ತಿ ಆಗತ್ತಾ
ಈ ಕಡಿಂದ ಕರ್ನೂಲಿಂದ ಮತ್ತ ಆ ಕಡ ನೂರು ಮುನ್ನೂ ನೂ ಕಿಲೋಮೀಟರ್ ಆತದ್ ನಿಮ್ದು ಯಾವ ತಲ್ಲೂಕು ಈಗ
ನಮ್ದಣ್ಣ ನಾವು ಇಷ್ಟು ದಿನ ಮೊದ್ಲು ಈ ಕಡೆ ಕೊಡಕಲ್ ಉಣ್ಸ್ಗಿ ಅಂತಾರಲ್ಲ ನಾರಾಯಣ್ಪುರ್ ಉಣಸ್ಗಿ ನೀವ್ ಆ ಕಡೆ ಕೇಳಿರ ಇಲ್ಲ
ಇಲ್ಲ ಕೇಳಿವವಿ ಮೊನ್ನೆ ಬಂದಿದ್ವಲ್ಲ ಕೇಳವಿ
ಹಾ ನಾವ್ ಆ ಕಡೆ ಇರ್ತಿದ್ವ ಅಣ್ಣ ಈಗ ರೀಸೆಂಟ್ ಆಗಿ ನಾವು ಒಂದ್ ವರ್ಷ ಆಯ್ತಣ್ಣ ಇಲ್ಲಿ ರಾಯಚೂರು ಶಫ್ಟ್ ಗಾಗಿವ
ರಾಯಚೂರ್ ಶಿಫ್ಟ್ಗಿರಾ ರಾಯಚೂರು ಸೀಪ ಅದ ಕೋಲ್ ಹಂಗಾದ್ರೆ
ಹಾ ರಾಯಚೂರು ಅಂದ್ರೆ ಇಲ್ಲಿ ಚಿಕ್ಸುಗುರ್ ದೇವ್ಸುಗುರ್ ಅಂತ ಬರ್ತೈ
ಹೌದೌದೌದು ಹ ದೇವ್ರ ಸಗ ನೋಡವ್ರಿ ನ್ಮ್
ಹಾ ಹೌದಣಣ ಆದ್ರೆ ಈ ಕಡೆನ ಅಣ್ಣ ಚಿಕ್ಕ ಚಿಕ್ಸುಗುರು ಅಂತ ಬತ್ತತ್ ನೋ ಒಂದು ಸ್ಟ್ ಚಿಕ್ ಸುಗು ಅಂದ್ಮೇಲೆ ದೇವಸುಗುರ್ಗ್ ಹೋಗೋದು
ಹಾ ಹೌದಮ್ಮ ಸ ನೀ ಪಾತ್ ತಂಗ ಎರಡು ತಾಸ ದಾರಿ ಈ ಕಡೆದ ಕಡೆ
ಹಾ ಸಮೀಪ ಆಗುತ್ತಣ ಇದೇ ಮಕ್ಕ ಎಜುಕೇಶನ್ಸ್ ಎಲ್ಲಂದೆ ಬಂದ್ವಿ ಅಣ್ಣ ಅಲ್ಲಿ ಕೂಡು ಕುಟುಂಬ ನಮ್ದು ದೊಡ್ ಫ್ಯಾಮಿಲಿ ಐತೆ
ಹೌದಮ್ಮ
ಹಾ ಹುಡುಗರು ಸಲುವಾಗ ಈ ಕಡೆ ಬಂದ್ ಅಣ್ಣ ನಿಮ್ದ ಅಣ್ಣ ಮಕ್ಳು
ನಮ್ದು ಇನ್ನ ಏನಿಲ್ಲ ಅಮ್ಮ ರೀಸೆಂಟ್ ಆಗ ಮ್ಯಾರಜ್ ಆತ್ ನಮ್
ಹಾ ಇರ್ಲಿ ತಗೋಣ ಮತ್ತೆ
ಕೆಲಸ ಮಾಡ್ತಾರಾ
ಅಣ್ಣಾರ್ ನೋಡೋಣ ಸ್ಕೂಲ್ ಬಸ್ ಓಡಿತಾರ ಅವರು
ಹೌದಮ್ಮ
ಅದೇ ಸ್ಕೂಲ್ ನಾಗೆ ನಾನ್ ಎಲ್ ಕೆ ಇಷ್ಟ ದಿನ ಮೊದ್ಲು ಒಂದ್ ವರ್ಷ ಎಲ್ ಕೆ ಜಿ ಮಾಡಿನನ ಈಗ ಈಗ ಇವು ಕೆಜಿ ಕೊಟ್ಟಾರಣ್ಣ ಈ ಸಲಿ
ಹ್ಮ್
ಹ್ಮ್ ಅದಇಟ್ಟಿಂ ಎಷ್ಟ ಟೀಚರಾಗಿ ಹೋಗ್ತೀನಿ ಅಣ ಹುಡುಗರು ನಲ್ಲೇ ಹೋಗ್ತಾವ ಫೀಸ್ ಫ್ರೀ ಐತಿ
ಹೌದ್ ಈಗಿನ ಕಾಲಕ್ ಇಬ್ರು ಮಾಡ್ರೂನು ನಡ್ಯೋ ಬಾಳ ಕಷ್ಟ ಅಲ್ಲ
ಎಡದಂತಣ ಎಷ್ಟು ನನ್ಗೆ ಆರ್ ಸಾವಿರ ಕೊಡ್ತಾರೆ ಎಕಡ ಆಗುತ್ತದ ಆರ್ ಸಾವಿರ ಕೊಡ್ತ ರಾ ಅದಕ್ಕೆ ಹದಿನಂಟ್ ಸಾವಿರ ಕೊಡ್ತಾರ
ಆಗದಮ್ಮ ಈಗಿನ ಕಾಲಕ್ಕೆ ಐವತ್ ಸಾವಿರ ಬಂದ್ನು ಆಗಲ್ಲ ಹುಡುಗರು ಮಕ್ಕಳು ಫೀಸ್ ಆವಲ್ಲಾಮಾ
ಹ ಫೀಸ್ ಆದಣ್ಣ ಅದು ಇನ್ನೊಂದು ಏನಂದ್ರಣ್ಣ ಫೀಸ್ಇಲ್ಲ ನೋಡೋಣ ಅದು ಒಂದು ನಮಗೆ ಯ ಯಾಕಂದ್ರೆ ಡ್ರೈವರ್ಗಳಿಗೆ ಟೀಚರ್ಸ್ ಗಳಿಗೆ ಒಂದೊಂದ್ ಮಗು ಫ್ರೀ ಇರುತ್ತಲ್ಲಾ
ಹ್ಮ್ ಇಲ್ಲ ನಮ್ ಕಡೆ ಏಲ್ಲ ನಮ್ ಕಡೆ ಕಟ್ಬೇಕಾಗಿದ್ದೆ ಅದೇ ಸಾಲಾಗ ನಿನ್ ಸಾಲ ಹೇಳಕ್ ಹೋಗು ಗಾಡಿ ಓಡ್ಸು
ಹ್ಮ್
ನಮ್ ಕಡೆ ಎಲ್ಲಾ ಕಟ್ಬೇಕಾಗಿದ್ರೆ ಏನ ಒಂದ ಟೆನ್ ಪರ್ಸೆಂಟ್ ಮಿನಿಮಮ್ ಶೂಸ ಬೂಟ್ ಅಂತ ತಾವಲ್ಲ ಅವ್ರ ಟ್ರಕ್ ಕಡಿಮೆ ಮಾಡತ ಅಷ್ಟೇ
ಅಷ್ಟನ್ ಹ ಇಲ್ಲಿ ಅಂದ್ರೆ ಫೀಸ್ ಫ್ರೀ ಆಯ್ತಣ್ಣ ಸಿ ಬಿ ಎಸ್ ಸ್ಕೂಲ್ ಅಲ್ಲಾ
ಹ್ಮ್ ಹ್ಮ್
ಫ್ರೀ ಐತೆ ಅದಕ್ಕೆ ಇರಲಿ ಬಿಡು ಅಂತಥೇಳಿ ಫೀಸ್ ಒಂದು ಕಟ್ಟಲ್ ನೋಡೋಣ ಆಕಿಂದ ಒಂದು ಇಪ್ಪತ್ತು ಅವನೊಂದ್ ಇಪ್ಪತ್ತು ಉಳಿತದ
ಹ್ಮ ಮೇಡ್ ಅ ಅದೆಷ್ಟು ಗುಣ ಅದೆಷ್ಟು ಹೋಳ ಜನ ಸಾಕು
ಹಾ ಅದಿಷ್ಟು ಹೋಗುತ್ ನೋಡಣ ಬುಕ್ ಬಟ್ಟಿ ಒಂದ ವರ್ಷಕ್ ನಲ್ವತ್ ಸಾವಿರ ಉಳ್ದಂಗ ನೋಡೋಣ ಅಷ್ಟೇ ಇಲ್ಲಾ ಅಂತ ಅಂದ್ರೆ ಮತ್ತೆ ಎಲ್ಲ ಒಂದೇ ಆಗತ್ತಾ ನಾ ಬೇರೆ ಕಡೆ ದುಡ್ದದನು ಒಂದೇ ಆಗುತ್ತಾ ಇಲ್ಲೇ ಸ್ಕೂಲ್ನ ದುಡ್ಯದು ಒಂದೇ ಆಗತ್ತ ತೊಂದ್ರ
ಹ್ಮ್ ಹ್ಮ
ಹ್ಮ್ ಹೈರಾಣ ಅಂದ್ರ ಈ ಸ್ಕೂಲ್ ಆದ್ರ ಆರ್ ಗಂಟೆಗೆ ಮನೆ ಬಂದ್ಬ ಬಿಡ್ತಾರಣ್ಣ ಲಾರಿ ಗೀರಿ ಟಿಪ್ಪರ್ ಆದ್ರ ಅಂದ್ರ ಅದೆಲ್ಲಾ ಐವತ್ತು ಅವತ್ ಸಾವಿರ ಐತೈತಿ ಎಲ್ಲ ಡ್ರಿಂಕ್ಸ್ ಮಾಡೋದ ಅದ್ ಮಾಡೋ್ ಕಲ್ತ್ ಬಿಡ್ತಾರ
ಹಾ ಅದು ಅದು ಬೇರೆ ಆತದ ಮನೇಲ್ಲೇ ಇರ್ಬೇಕು
ಅದಕ್ಕೆ ಸುಮ್ನೆ ಬೇಡ ಕರೆಕ್ಟ್ ಹ್ಮ್ ಕರೆಕ್ಟ್ ಆಗ್ಬ ಬಿಡತಣ ಅಂದ್ರೆ ಆರ್ ಗಂಟೆ ಅಂದ್ರೆಡ್ಯೂಟಿ ಕರೆಕ್ಟ್ ಟೈಮಗ್ ಬಂದ್ಬಿಡ್ತಾರ ಮನೆಗೆ
ಹ ಹೌದಮ್ಮ
ಹ್ಮ್ ಮತ್ತೆನಣ ಚಾ ಆಯ್ತಾ
ಹ್ಮ್ ಆಯ್ತಮ್ಮ ಚಾ ಕುಡ್ರ ಬಂದ್ ಈಗ
ಹ್ಮ್ ಈಗ ಸಾಯಂ ಮತ್ತೆ ಎಷ್ಟೊತ್ತಿಗೆ ಹೋತರಣ ರಾತ್ರಿ ಡ್ಯೂಟಿ ಮುಗಿಸ್ಕೊಂಡು
ಇಲ್ಲ ಇನ್ನು ಬೆಳಿಗ್ಗೆ ಮತ್ತೆ ಆರು ಗಂಟೆಗೆ
ಬೆಳಿಗ್ಗೆ ಆರು ಗಂಟೆ ಕಣ
ಹ್ಮ್ ಡೈಲಿಂಗ ಏನಿರಲ್ಲ ನಿನ್ನೆ ಇವತ್ತಿತ್ತು
ಹ್ಮ್ ಒನ್ ಡೇ ಬಿಟ್ಟು ಒನ್ ಡೇ ಇರುತ್ತಾನ್ಣ
ಹ್ಮ್ ಎರಡು ದಿನ ಎರಡು ದಿನ ಎರಡು ದಿನ ಬೆಳಗ್ಗೆ ಕೇಳ ಸ್ಯಲ್ರಿ ಕೊಡ್ತಾರಣಮ್ಮ ಒಂದ್ ಹದ್ ನೈದು ಸಾವಿರ
ಹದ್ನೈದ ಸಾವಿರ ಕೊಡ್ತಾರಣ ಹ್ಮ ನೀರ್ಲ್ಲಿ ಬಿಡೋಣ ಮತ್ತ ಏನು ಮಾಡ್ತಿವಿ ಈಗ ಜಾಸ್ತಿ ಅಂತಂದ್ರೆ ಹೆವಿ ಆಗ್ಬಿಡ್ತದ ಜಾಸ್ತಿ ಕೆಲಸ ಆದ್ರನು
ಹ್ಮ ಆಗಲ್ಲ ಇಲ್ಲೇ ನಮ್ಗ್ ಸಮನೀಪ ಆತದಾ ಅದಕ್ಕಾಗಿ ಒಂದ್ ಎರಡು ಕಿಲೋಮೀಟರ್ ಅಂತದ ಹೋಗಿ ಬರದ ಅಂತದ
ಹ್ಮ್ ಇಲ್ಲಿ ತಗೋಣ ಅವು ಅಪ್ಪ ಆರಾಮದಾರಣ್ಣ
ಹ್ಮ್ ಆರಾಮ್ ಆರಾಮ್ ಅವ್ರ ಅಲ್ಲೇ ಊರಾಗಿ ಇರ್ತಾರ
ಎಲ್ಲಣ
ನಮ್ ಓನ್ ವಿಲೇಜ್
ಹಾ ಹಾ ಅಲ್ಲೇ ಇರ್ತಾರ ನಾನ ಅವ್ರು ನೀವ ಅಷ್ಟೇ ಇಲ್ಲಿ ಇರ್ತೀರನಾ ಇ ಗೌರ್ಮೆಂಟ್ ಅಣ್ಣ
ಹ್ಮ್ ಷ್ಟ
ಅಲ್ಲ ಪ್ರೈವೇಟಾ ಹ್ಮ್ ನಿಮ್ದೇನ್ ನರ್ಸಿಂಗ್ ಮುಗುದ್ದಣ
ಹ್ಮ್ ಬಿ ಎಸ್ ಸಿ ನರ್ಸಿಂಗ್
ಹ್ಮ ನಡೀತದಣ್ಣ ಮತ್ತೆ ಪೇಮೆಂಟ್ ಹೆಚ್ಚಿಗೆ ಮಾಡ್ಬೋದು ಮುಂದೆ ನಿಮಗೆ
ಹ್ಮ್ ಮಾಡ್ತಾರ ಮಾಡ್ತಾರ ಓಕೆ ಒಂದ ಬಲ್ಲೆ ಈವಿ ಹೊರಗಡೆನುೂ ಮಾಡ್ತ್ದೆ ಈಗೆಲ್ಲಾ ಟೈಮ್ ಸೆಟ್ ಆಗವಲ್ದಲ್ಲ ಹೊರಗಡೆ ಬಿ ಪಿ ಚೆಕ್ ಮಾಡೋದು ಶುಗರ್ ನೋಡೋದು ಎಲ್ಲ ಬರ್ತಾವ ಡ್ರೆಸ್ಸಿಂಗ್ ಮಾಡೋಂತ್ದಲ್ಲ ಹೋಗ್ತೇನಿ ಯಾರನ್ ಕ್ರೀ
ಬರ್ತಮನ ಮನೆಗೆ
ಹ್ಮ್ ಬರ್ಸವ ಕಡಿಮೆ ಇಲ್ ಬಾಳ ಆರಂಂತಿಗಳು ಆಗ್ಯಾರಲ್ಲ ಅವ ಈಗ ಊರ್ಗ ಆರ್ ಮಂದಿ ಏಳ್ ಮಂದಿ ಹಂಗ ಆಗ್ಯಾರ
ಹ್ಮ್
ಹ್ಮ್ ಅದ ನಾವ ಒಂದ್ಟೈಮ್ನ ನ್ ಮಾಡ್ ಹತ್ತರ ಆಗ್ ನಾವು ಡೂಟ್ ಆಗಿರ್ತೀವಿ ಆಗಲ್ಲ ಅದಕ್ಕಾಗಿ ಬಾಳ ಮಂದಿ ನಾನೇ ಇಂಟ್ರೆಸ್ಟ್ ಕೊಡಲ್ಲ ಅಷ್ಟೊಂದು
ಹ್ಮ್ ಇರ್ಲಿ ಬಿಡೋಣ ಮತ್ತೆ ಮತ್ತ ಏನ್ ಮಾಡ್ತಿವಿ ಬಂದಷ್ಟು ಬರ್ಲ ಅನ್ನೋದು ಸುಮ್ನೆ ಆಕಡೆ ಇದ್ ಮಾಡ್ಕೊಂಡ್ ಹೋಗ್ಬಿಡೋದು ಜಾಸ್ತಿ ಅತ್ಯಾಸ ಆದ್ರೂ ಅದು ದಕ್ಕಂಗಿಲ್ಲಣ ಎಷ್ಟ ಆದ್ರನ ಅದು ಅಲ್ಲಿಗೆ ಹೋಗ್ಬಿಡ್ತ
ಅದು ಬೇರೆ ಇಲ್ಲಿ ನೈಟ್ ನೈಟ್ ಡ್ಯೂಟಿ ನಿದ್ದೆ ಮಾಡಿಬಿಡ್ತು ನಿದ್ದೆಸಕ್ ಕಂಟಿನ್ಯೂ ಏಟ್ ಅವರ್ಸ್ ನಿದ್ದೆ ಇಲ್ಲಂಗ ಕುಂದಿರ್ಬೇಕಿದ್ದೆ ಮಲ್ಕಕಿಲ್ಲ ಬಂದು ಮಲ್ಗಾಕ್ತದ ಅಲ್ಲಿಗೆ ಹಾರ್ ಆಿಬಿಡ್ತದೆ ಲ್ಲ ಅದ್ಕ್ಕಾಗಿ ಬೇರೆದು್ ಇಂಟ್ರೆಸ್ಟ್ ತೋರ್ಸಿಲ್ಲ ನೋಡ್ಬೇಕ ಮುಂದೆ
ಹ್ಮ್ ಇಲ್ಲ ಅಣ್ಣ ನಿಮ್ಗ ಇದು ಕಷ್ಟ ಅನಿಸ್ತ ಅಂತಂದ್ರೆ ಬಿಟ್ಟು ಬೇರೆ ಮಾಡ್ಬೋದಲ್ಲ ಬಿ ಎಸ್ ಸಿ ಅಂತಂದ್ರೆ ಮತ್ತ ಮತ್ತೆ ನೀವು್ ಬೇಕಾದಂಗ ಮೆಡಿಕಲ್ ಗಿಡಕಲ್ಲ ಓಪನ್ ಮಾಡ್ಬೋದಲ್ಲ
ಮಾಡ್ಬಹದು ಮೆಡಿಕಲ್ ಬರಲ್ಲವ ನಮಗ ಕ್ಲಿನಿಕ್ ನಾಗ ಮಾಡ್ಬಹದು ಕ್ಲಿನಿಕ್ ಇಡ್ಬಹದು ಆರ್ ಎಂ ಪಿ ಟೈಪ್
ಆರ್ ಎಂ ಟೈಪ್ ಇಡ್ಬೋದ ಅಣ್ಣ ಇದು ಮೆಡಿಕಲ್ ಬರಲ್ಲ ಅಣ್ಣ
ಮೆಡಿಕಲ್ ಶಾಪ್ ಬರಲ್ಲ ಅದು ಬಿ ಫಾರ್ಮಸಿ ಅಲ್ಲ ಅದು ಬೇರೆ
ಹ ಅಂದ್ರೆ ಈ ಬೇರೆೆಯವಸನ್ಮಾಗ ಮಾಡಕ್ ಬರಲ್ಲಣ ಲೈಸೆನ್ಸ್ ತಗೊಂಡು
ಹ್ಮ್ ಹ್ಮ್ ಹ್ಮ್ ಬರಲ್ಲ ಬರಲ್ಲ ನಮಗ್ ಮೆಡಿಸಿನ್ ಬಗ್ಗೆ ಗೊತ್ತಿರ್ಬೇಕಲ್ಲ ನಾವು ಓನ್ಲಿ ಜನಿ ಲ್ ಸೈಡ್ ಅಂದ್ರೆ ಇಂಜೆಕ್ಷನ್ ಅಥವಾ ಟ್ರಸ್ ಓಗ್ಸ್ ಅಂತಳ ಬಾಟಲ್ ಸೆಲನ್ ಸೇರ್ಸ್ ಸ ಅಂದ್ರೆ ಸ್ವಲ್ ಸ್ವಲ್ಪ ಗೊತ್ತ್ತಾವ್ ಆದ್ರು ನಮ್ಗಏನ್ ಗೊತ್ತಿಲ್ಲ ಅಂತಿಲ್ಲ
ಹಾ
ಹ ನಾವು ಅದಕ್ಕ ಗೊತ್ತಾರನು ನಾವ್ ಇಡಕ ಬರಲ್ಲ ಫಾರ್ಮಸಿ ಡಾಕ್ಟರ್ ಪ್ರಿಸ್ಕ್ರ ಮಾಡ್ರೆ ಇಡದ್ ನಾವು ವಾಟ್ಸೈಡ್ ಹಾಸ್ಪಿಟಲ ಇತ ಅಲ್ಲ
ಹಾ ಹಾ ಆತರ ಮಾಡ್ಬೇಕನಣ ಹ ಹಾ ಈ ಏನ್ ಆಗಿಲ್ಲಣ್ಣ ಅಂದ್ರೆ ನೀ್ ಮನೆಯಲ್ಲೇ ಇದ್ ಮಾಡ್ಕೋಬಹುದು ಯಾವ್ದಾದ್ರರು ಕೆಲ್ಸಗಳಿಗೆ ಹಿಂಗ ಹೋಗಿ ಮಾಡ್ ತಂಬರ್ಬೋದು
ಹ್ಮ್ ನ ತಂದೆ ನಾವ್ ಅದಕ ಎಲ್ಲಾ ಬಿ ಪಿ ಆಪ್ರೇಟರ್ ಶುಗರ್ ಮಿಷಿನ್ ಚೆಕ್ ಮಾಡಬು ಅಂತವೆಲ್ಲ ಅವ
ಹ್ಮ್
ನಾವೀಗ ಶಿಫ್ಟ್ ಆಗಿದೀವಿ ಬೇರೆ ಕಡೆ ಅದಕ್ಕಾಗಿ ಸ್ವಲ್ಪ ಬೇರೆ ಎಲ್ಲ ಜನ ಆ ಕಡೆ ಎಲ್ಲಾಗ ರೂಡ್ ಆಗಿದ್ದ ಜನಲ್ಲ ಅಕಡೆ ಯಾರ ನಾವ್ ಹೊಸ ಜಾಕ್ ಬಂದಂಗ ಆಗ್ಯದ
ಹ್ಮ್
ಹ್ಮ್ ಈಗ ಒಂದು ಐದ್ರು ತಿಂ ಳ ಆಯ್ತು ಮ್ಯಾರೇಜ್ ಆದ್ಮೇಲೆ ಈ ಕಡೆ ಬಂದಿವವಿ
ಹ್ಮ್ ಅಂದ್ರೆ ಮಾಡಸ ಬಣ
ಹ್ಮ್ ಮಾಡ್ಬೇಕೇಕ್ ಮೇಡಮ್
ಹಾ ಮತ್ತೆ ನ್ ಮಾಡಡ್ದಣ ವಿಶೇಷ ನಿಮ್ಮ ಆಕಡೆ ಊರಿಗೆ ಬರ್ಬೇಕಂತಂದ್ರೆ ಫುಲ್ ಲ್ಯಾಂಗ್ ಆಗತ್ತಣ
ಇಲ್ಲ ಸನೀಪ್ ನೀಗ ಈಗ ರಾಯಚೂರ್ ರಾಯಚೂರ್ ಎಷ್ಟು ಕಿಲೋಮೀಟರ್ ಆತದ
ಎಷ್ಟ ಕಲಮೀರ್
ಹ್ಮ್ ನಮ್ಮೂರ್ ಕಡೆಲ್ಲ ಹಂಗ ಆಡತ ಈಗ ನೂರ್ ಕಿಲೋಮೀಟರ್ ಇರ್ತದೆ ನಮ್ಮ ಹ್ಮ್.
ನೋಡಮ್ಮಣ ಅಕಸ್ಮಾತ್ ಆ ದೇವ್ರು ಕಲ್ಸಿ ಕೊಟನ ಅಂತಂದ್ರ.
ಆಯ್ತು ಬರಿ ಬರಿ ಅಮ್ಮ ಇಲ್ಲಿ ಬಂದು ಹೋಗವಂತತ್ರಿ ಬರಿ ಸಮೀಪಾಯ್ತದಲ್ಲ.
ಹಾ ಬಂದೆ ಅಂದ್ರೆ ಫೋನ್ ಹಸ್ತಿವಣ ನೋಡಮ್ಮ ಊರಿಗೆ ಬರ್ ಅಂತ ಕಡೆ ಹ್ಮ್ ಬಾ ಹ್ಮ್ ಬಾಳ ದಿನ ಆಯ್ತು ನಾವು ಗೌರವಮ್ಮಗ್ ಬೆಟ್ಟೆ ಆಗಿಲ್ಲಾ.
ಹ್ಮ ಆಯ್ತು ಅಚ್ಚರಿಮ್ಮ ಹಿಂಗೆ ಹೋಗ್ಬೇಕು ನಮ್ಮ್ಊರ್ ಮೇ ಅಂದ್ರೆ ಸ್ವಲ್ಪ ಎಂಟು ಕಿಲೋಮೀಟರ್. ಆಗ್ತದ ರೋಡ್ ಹೈವೇಲಂದ ಆತದ ಹಂಗ ಇ ಕಿದ್ದೆ ಹೋಗ್ಬೇಕ. ನಮ್ ಮೂರ್ ಮಕ್ಳನ್ಸ ಹಿಂಗೆ ಬಂದ್ರೆ ನಾನ್ ಬರ್ತ್ನ ಅಲ್ಲಿಗೆ.
ಹಾ ಸರಿ ಸರಿ ಅಣ್ಣ ಯಾಕಗಲ್ದ ಕಣ ಅಸ್ತೀನ ಅಣ್ಣ.
ಆಯ್ತ ಆಯ್ತಾ ಅಮ್ಮಾ ಇಡು.